ಹಲೋ ಹಲೋ ಯಾರೀ
ಅಲೋ ನಾವುಂಜುನಾಥ ಮಂಜು ಕಣ ಅಂತ ಮಾತಾಡ್ತಿರೋದು ನೀವು ಯಾರು
ನಾವು ಇದ್ರೀ ನಾವು ಸುರೇಶ್ ಅವವ್ರೀ
ಹೌದನ್ರಿ ಆರಾಮ ಅಲ್ರರಿ
ಆರಾಮ್ ಮಾಡಿ ನೀವು
ನಾವು ನಿಮ್ ಕಾಲೇಜ್ ಇದ್ದೀವ್ರೀ ಅದ ನಿಮ್ಮ ಎಕ್ಸಾಮ್್ ನೋಡಿದ್ರಿ ಅದ ಸ್ಲ್ಪ ಫೋನ್ ನಂಬರ್ ಸಿಕ್ಕಿತ್ರಿ ಅದಕ ಮಾತಾಡ ಕುಂತಿದರಿ ನಿಮ್ ಕೂಡ ಮತ್ತೆ ಏನ್ಡ್ತೀ ನಿದು ಸಮಾಚಾರ
ಒಮ್ದಂದು ಡಿಗ್ರಿ ಮುಗತಿರಿ ಇವಾಗ ಸರ್ ಅದು ಏನ ಸರ್ ಅದ ಇದು ಪಿ ಸಿ ಅಪ್ಿಕೇಶನ್ ಬಿ್ರ ಅಂತ ಹಾಕಿೇನ್ರಿ
ಸರಿ ಹಾಕ್ಬೇಕಕ್ಂದ್ರೆ ಸ್ವಲ್ಪ ಅಮೌಂಟ್ಾಸ್ತಿಗದ್ರ ಅದ ಅೌಟ್ ಹಾಕ ಅಮೌಟ್ ಎಲ್ಲ ಅದಕ ಬ ಬಿಟ್ಟೀವರಿ ನಾವು
ಎಷ್ಟ ಅಂತ ರೀ ಸರ್ ಅಮೌಂಟ್
ಸರ್ ಫೀಸ್ ಎಲ್ಲ ಸರಿ ಐನೂರು ರೂಪಾಯ ಆತತ್ರಿ ಅದಾದ್ಮೇಾಗ ಸಪ್ರೇಟ್ಗ ನೂರು ರೂಪಾಯಿ ಇದಬೇಕಂತ ರೀ ನನ್ನೂರು ರೂಪಾಯಿ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿದ್ರಿ ಅವ್ರ
ಹಾ ರೀ
ಮತ್ತ ಈಗ ನೀವು ಏನ್ ಮಾಡ ಕುಂತರಿ
ಸರ್ ಟೋಟಲ್ ಆರ್ನೂರ್ ತದ್ರೀ
ಸರ ಅದು ಎಸ್ ಸಿ ಎಷ್ಟರ್ಗಾದ್ರೆ ಆರ್ನೂರ ಇಪ್ಪತ್ತು ಜನ ಓ್ತದ್ರೀ ಆದದ್ರ ಇದು ಓಬಿಸಿದವ್ರರಿಗೆ ಆದ್ರೆ ಸ್ವಲ್ಪ ಜಾಸ್ತಿ ಹ್ತಾರೆ ಸರ್ ಅದೇ
ಸರಿ ಎಂಟ್ನೂರ ಒಂಬೈನೂರದೇಏನ್ರಿಲ್ರಿ
ಹಾ ಒಂಬೈನೂರ ತನ ಒಂಬೈನೂರ ಒಂಬೈನೂ ಐವ ತನ ಹೋದ್ರಿ
ಹ ರೀ
ಮತ್ತ ಇಷ್ಟೇಏನ್ ಮಾಡೋಬೇಕಂತ ಮಾಡಿದ್ರರಿ
ಸರ್ ಅದಿರ ಎಮ್ ಎ ಮಾಡಕ ಮಾಡಿರರಿ ಸರ್ ಅದೇ ಸರ್ ಅದ್ರ ಪೊಲಿಟಿಕಲ್ ಸೈನ್ಸ್ ಮಾಡ ಅಂತ ಅ ಸರ್ ಅಂದ್ರನು ಡಿಗ್ರಿ ಮುಗಿತಲ್ರಿ ಸರ್ ಅದು ಮೆಮೊರೀಸ್ ಆದ್ರೂ ಮರಯಕ್ ಆಗವ್ಲದರಿ
ನಮಗ ನಂಗೆ ಆಗಿದ್ರಿ ಇದು ಸೆಂಡ್ ಆಫ್ ದಿನ ಅಂತು ಫುಲ್ ಎಲ್ಲಾರ್ ಕೇದಾರ ಅಳಕ್ ಕುಂತಾರಾರಿ ನಾವ್ ಅಳಬೆಕದ್ರ ಅಳ ಕಣ್ಣ ನಿರ ಬರ್ಲಾಗಿದ್ ಅದು
ಹಾಂ ರ
ಮತ್ತೆ ಅಲ್ರರಿ ನಿ ಮನ್ಯಾಗ ಎಲ್ಲಾರ ಆರಾಮರಲ್ರರಿ
ಹ್ಮ್ ಮನ್ಯಾಗಲ್ಲೋರ ಆರಾಮಾರರೀ ನಿಮ್ಮ ಮನ್ಯಾಗ
ನಮ್ಮ್ನೇನ ಆರಾಮ ರೀ
ಸರ್ ಅಂಬರೇಶ್ರ್ ಹೋಗಿದ್ದಾರ ಏನ್ರಿ
ಹ್ಮ ಸರ್ ಅಂಬರೀಶ್ವರ್ ಇದ್ರೆ ಫುಲ್ ಇದಾಗ್ ಬಿಟಿದ್ರರು ಅವರುಫೋಟೋಗ್ರಾಫರ್ ಆಗಿ ಬಿಟ್ಟಿದ್ರ ಮುಸ್ತಾಫ ತರಾರಿ
ಇವಾಗ ಇಲ್ಲಯ್ರೀ ಇವಾಗ
ಈಗ ಅವ್ನು ಇಲ್ರಿ ಇವತ್ತು ನಾವಂತೂ ಕಾಲೇಜ್ ಹೋಗಿಲ್ರಿ ಇವತ್ತು
ಹೌದ್ರಿ
ಅದ್ರ ಸರ್ ಬಂದಾರ ಅ ಬಂದಾರ ಅಂತ ಅನ್ಕೊಂಡಿದ್ದೇವ್ರೀ
ಅದ್ರರಿ ಸರ್ ಈಗ ನೀವು ಎಲ್ಲರಿ ಸರ್ ಈಗ ನೀವು
ಸರ್ ನಾವು ಇಗ ಬೆಂಗಳೂರಲ್ಲಿ ಇದ್ದೀನ್ ಸರ್
ಬೆಂಗಳೂರು ದಾಗ ಕೆಲಸ ಮಾಡ್ಕಂತ ನೋಡರಿ ಸರ್ ನಾ
ಸರ್ ಅದೇಲ್ಲಿ ಅದೇಏನ ಯ್ಯಾಪ್ಡೋ ಏನ ಪೀಪ್ ಕೊಡೋ ಅ ಅದ್ ಮಾಡಕತಿವ್ರೀ ನಾವು ದಿನಕ್ಕೆ ಎರಡ್ ಸಾವಿರ ರೂಪಾಯಿ ಆದ್ ನೋಡರಿ ಸರ್
ಸರ್ ದಿನಕ್ಕೆ ಎರಡ್ ಸಾವಿರ ರೂಪಾಯ ಅಂದ್ರ ಪಾಡ್ರಿ ಸರ್
ಹ್ಮ್ ರೀ ಅಂದ್ರೂ ಮೂರ್ ಕಿಲೋಮೀಟರ್ ಅಷ್ಟ್ ಹೋಗ್ಬೇಕಂತ್ರಿ ಅಂದ ಮೂರು ಮೂರ ಮೂರ ರೀ ಅಂದ್ರೂ ಘನ ಸರ್ ಘನ ಅಭ್ಯಾಸ ರೀ ಅದು ಮಾಡ್ಬೇಡ್ದ್ರಿ ಅದ
ಗನಾವಯ್ತ ಆದ್ರಿ ಈಗ ಏನ್ ಮಾಡ್ರಿ ಅದು ಹಂಗಾದ್ರಿ ಅದ ರಾಪಿಡ್ ಅಲ್ಲಾ ಬೆಂಗಳೂರು ಜಿವನ ಹೆಂಗ ಆದ್ರರಿ ಅದು
ಸರ್ ನೀವ ಏನ್ ಮಾಡಬೆಕ್ತ ಮಾಡ್ರಿ
ಅರ ನಾನ್ ಬೆಂಗಳೂರು ಬಂದ್ರ ಯಾವದ್ರರು ಓಲ ಒಬ್ಬರು ನೋಡ್ಕೊಂಡಟ ಕೆಲ್ಸ ಮಾಡ್ಬೇಕಂತ ಮಾಡಿದೇವ್ರಿ ಓಲೋ ಒಬ್ ಅಂತ ಬರ್ತ ಹಾ ರೀ ಹಲೋ
ಹೌದಾ ರೀ ಹಾ ರೀ ಕೇಳಕೈದ ಹೇಳ್ರಿ ಹ ರೀ
ಮತ್ತೆ ಈಗ ಏನ್ ಮಾಡೋಡ್ಕೊಂತೀರಿ ಸರ್ ನೀವೀಗ
ನಾವ ಇಲ್ಲಿ ನಮ್ಮ ಬೆಂಗಳುರಾಗ ಇವೀರಿ
ಅದ್ರೀ ಬೆಂಗಳೂರ್ದಾಗ ಕಂಪನಿಗಳೇಲಾ ಚಲೋ ಇರ್ತಾವಂತಲ್ರೀ ಕಂಪ್ನಿ ಸಕೆ ಬೇಕತ್ತತಲ್ರಿ
ಅಲಾ ಬೆಂಗಳೂರಿಗೆ ಸೇರ್ಕೇ ಬೇಕತ್ತರಿ ನಾವವು ಕಂಪ್ನಿಗೆಲ್ಲ ಚಲೋ ಇರ್ತೇತ್ರಿ
ಯಾವ್ದ್ರಿ ಸರ್ ಸರ್ ಆ ಕಂಪ್ನಿ ಯಾವ್ದ್ರೀ ಸರ್ ಅದು.
ಸರ್ ಕಂಪ್ನಿ ಅಂದ್ರೆ ತುಂಬ ಅವ್ರಿ ಸರ್ ನೀವ್ ಏನ್ ಗಾಡಿ ಓಡಿಸ್ತೀರಾ ಏನ್ ಏನ್ ಕೈತಿ ಅಂತ ಕೇಳಾಕುಂತಿರಿ. ನೀವ್ ಗಾಡಿ ಒಡ್ಸಿರುತ್ತಂದ್ರೆ ಅವು ಹಂಗ
ಸರ್ ನಾವುರೀ ಟಿವ ವಿ ಎಸ್ ಹಂಡ್ರೆಡ್ ಅದ ಓಡಸ್ತಿವ್ರೀ ನಾವು.
ಹ ಟಿ ಸೋಡ್ಸೋದ್ರ ನೋಡಿ ಆರ್. ನಮ್ಗ ಈ ಕಡೆಗೆ ಡೆಲಿವರಿ ಫ್ಲಿಪ್ಕಾರ್ಟ್ ಆಗ ಮತ್ತೆ ಅಮೆಜಾನ್ ಪೇ ಸಿಗ್ತದ ರೀ.
ಸರ್ ನಿಮ್ ಹೈಟ್ ಇನ್ ತಕಂದ್ರೆ ಬ್ಲೆಡ್ ಕಟ್ ಡಸ್ಬೇಕ್ರಿ ಸರ್ ನೀವು ನಿಮ್ಗೆ ಕಾಲ ಕಾಲ ಆತ್ತತವಲ್ರರಿ.
ಸರ ನಮಗ ನಿಂದರ್ತವ್ರಿ ಕಾಲೆಲ್ಲ ಹತ್ತತ್ತವ್ರಿ. ಆದ್ರೇನ್ ಮಾಡಮ್ರಿ ನಾವು ಬುಲೆಟ್ ತಕನ್ ಆ ಹಂಗಂತಲ್ರಿ ನಡ್ಸಕ್ ನಿಮ್ಗ್ ಬರ್ತದ್ರಿ ಅದ್ರ ಸ್ವಲ್ಪ್ ಇದು ಗಾಡಿ ಬೇಕಲ್ರಿ ಗಾಡಿ ಬೇಕಾದ್ರೆ ಚಲೋ ಮಾತಾಕ್ ಬರ್ ಹೊಡ್ಸಕ್ ಬರ್ತ ಅಂತ ನಾವ್ ಅಂತೀವ್ರಿ
ಇವಾಗೇನ ತಿಂಗಳಿಗೆ ಏ ಮೂವ ಎಷ್ಟ್ ಸಾವಿರ ಕೊಡ್ತಾರೆ ಸರ್ ನಿಮಗೆ.
ನಾ ಇನ್ನ ಊರಾಗವ್ರೀ ಸ್ವಲ್ಪ ಕೆಲ್ಸ ಇತ್ತುತ್ ಮೊದಲಿ ಊರಾಗ ಆ ಕೆಸ ಮುಗಸನ್ ಬೇಕಂದ್ರೆ ಬಂಗಳೂರ್ ಬರ್ತವ್ರರಿ.
ಊರಲ್ಲಿಲ್ಲೇನ್ರಿ ಹೊಲ ಮನಿ ಮಾಡಕೇತಿರಿೇನ್ರಿ
ಅದೇ ರೀ ಸ್ವಲ್ಪ ಕೆಲ್ಸ ಐತ್ರಿ ಹೊಲ್ ಅದೇ ಊರಾಗ ಸ್ವಲ್ಪ್ ಕೆಲ್ಸ ಇತ್ರಿ. ಅದ್ರ ಸಲಾಗಿ ನಾವು ಎಲ್ಲ ತಿರುಗಾಡ ಕುೊಂತಿದೀವಿ
ಹಾ ರೋ ನಿಮ ಫ್ರೆಂಡ್ಸ್ ರಾಹುಲ್ ಪರಮೇವ್ರ ಏನ್ ಮಾಡಾಕತ್ತರೀ
ಸರ್ ಅವ್ರ ಇವತ್ತು ಎಸಾಮ್ ಇ ಅಂತ ಹೇಳ್ರಿ ಎಕ್ಸಾಮ್ ಹೋಗ್ಯಿರಿ ಸರ್ ಅವ್ರು
ಸರಿ ಇವ್ರ್ ಪವಿತ್ರಕ್ಕೋರಿ
ಸರ್ ಅವರು ಅವ್ರ ಫ್ರೆಂಡ್ಸ್ ಗಳು ಮಾತಾಡ್ತಂತೇಗಿದ್ರಿ ಸರ್ ಅವರು ಏನ್ ಮಾಡ್ರಿ ಗೊತ್ತಲ್ರರಿ ಸರ್ ಅವರು
ಅಂಬರೀಷ ಏನ್ ಹೆಗ್ರ ಏನ್ರೀ ಅನ್
ಸರ್ ಅಂಬರೇಶ್ ಅವರು ಹೋಗ್ಯಾರಾರಿ ಸರ್ ಅವರು ಅವೆಗೆ ಹೋಗ್ತೀನಿ ಅಂತಂದಿದ್ರೆ ಅವ್ರು ಹೋಗ್ಯಾರ ಅವರು
ಊರಿಗೆ ಹೋಗ್ಯರೇನ್ರಿ
ಹಾ ರೀ ಹಳಿ ಬಸ್ಂಡಲ್ಲಾ ಸೋತ್ನ ತಂದಿದ್ರಿ ಅವರು
ಇಲ್ಲ ಸರ್ ನಿಮ್ಮ್ ಜೊತೆ ಬಂದಲ್ರಿ ಅವ ಅದಕ್ಕೆದ ರೀ
ಹ ನಮ್ ಕೂಡ ಬಂದಾರಿ ಆದತ್ರ ಅವ್ರ ಇದ್ರೆ ಕಡೆಗೆ ಕಡೆಗೆ ಬದಾರೀ ಅವ್ರ
ಅವ್ರ ಬಸ್ಸು ಅವ್ರ ಇಬ್ರು ಇದದೇನ್ರರಿ
ಹೌದ ಹೌದು ಹೌದ್ರೀ
ಹಾ ಸರ್ ಅದೇ ಮುಂದೆ ಸ್ಟಡಿ ಏನ್ ಮಾಡಕ್ ಮಾಡಿರಿ ಏನು ಪೀಸ್ ಅಪ್ಲಿಕೇಶನ್ ಆಗ್ಬೇಕಂತ ಅನ್ಕೊಂಡಿರಾ ಏನು ಏನು
ನೋಡ್ರೀ ಸರ ಜೀವನ ಹೆಂಗ ಕರ್ಕೊಂಡ ಹತ್ತ ಹೆಂಗ ಹೋಗಬೇಕಕ್ಲ್ ಸರ್
ಮ ರೀ
ತ್ತ ಊಟ ರ
ಊಟ ಹಾಗೇದ್ರಿ ಅಳೇ ಮನನ್ ರೀ
ಅಂದ್ರೀ ನಾನು ಕಾಲೇಜಿಗೆ ಕಂದಿದ್ರ ನೀವ ಏನೋ ನಿಮ್ಮ ಅಕ್ಕ ತೆಗಿಯವರು ಕೂಡ ಚಲೋ ಊಟ ಮಾಡಕೊಂತಿದ್ರಿ
ಇಲ್ಲಿಂದಾ ಕಾಲೇದ ಇಲ್ರರಿ ಬಂಡೂರಗನ್
ಹೌದನ್ರಿ ಸರ್ ಓ ಸರಿ ಯಾರ ನಿಮ್ಮಂತವ್ರು ಬ್ಯರ ಹ ಸ ಅವರು ನಿಮ್ ತರನೇ ಕಾಣಕಕ್ ಕೊಡ್ತಿದ್ರಿ ಅವರು
ಹೌದಾ
ಹೌದ ಸರ್ ಹೌದ ಹೌದ ರೀ
ಹ್ಮ್ ಹ್ಮ್
ಮತ್ತೆ ಮತ್ತೇನ್ ಸಮಾಚಾರ ರೀ ಹೇಳ್ರಿ
ಸರ್ ಅದ ಮತ್ತೇಏನ್ರಿ ಮತ್ತೇನ್ ಇದ ರ್ಯಾಪ್ಪಡೋದ ಏ ಅಂತ ಅಂದ್ರ ಮಾಡತ್ನ ಅಂದ್ರ ಬೈಕ್ ಹೊಡ್ಸ ಬಾರ್ದರರಿ ನಿಮ್ಗೆ
ಸರ್ ನಾವವು ಓಳಸ್ತೇವ್ರೀ
ಎ ಸರ್ ಅದು ಯಾರ ಸ್ವಾಮಿದು ಟಿವ ಮತ್ತ ಒಂದ ಹೋಗಿ ಇಲ್ಲಿ ಇಲ್ಲಿ ಕಾಲೇಜ್ ಮುಂದ ಲಗಟ್ ಹೊಡದ್ರಂತಲ್ರರಿ
ಸರ್ ಅದ್ ನಾವಲ್ರರಿ ಸರ್ ಅದ್ ಬೇಾರ ಬಿದ್ರ ಬಕ್ ಸರ್ ಅದ ನಾವ್ ಬಿದ್ದಿಲ್ರರಿ ನಾವವು
ಇಲ್ರಿ ಮದ ಟಿವಿ ಗಾಡಿ ಅಂತ ಕತ್ತಲ್ರಿ ನಿಮಗೆ
ಇಲ್ರರಿ ಸರ ನಮಗ್ ನಮಗ ಆತತಿರಿ ಅದ ಸ್ವಾಮಿ ಅವ್ರ ಆತದಲ್ರಿ ಅದ ಹೌದ್ರಿ ಹೌದ ಹೌದೌದು ಹ್ಮ
ಓ ಏನ್ರೀ ಸರ್
ಹಾ ಸರ ಮತ್ತ್ ನೀವು ಈಗ ಬೆಂಗಳೂರ್ದಾಗ ಚಾಯೆ ಕುಡಿಯಕ್ ಹೋಗ್ಕಳ್ರೀ ಟೈಮ್ ಆಗ್ಯದ ವದಾರ್ನ್ ಚಲೋ ಆದಲ್ರರಿ
ಹಾರಿ
ಅದೇ ಬೆಂಗ್ಳೂರ್ದಾಗ ಬೆದಾರ್ಗಿಂದಲ್ಲ ಚಲೋ ಅದಲ್ರಿ ಅಂತ ನಾ ಅಂತೀರಿ
ಸರಿ ಏನ್ ಹೇಳ್ರಿ
ಸರ್ ಏನೋ ಸೌಂಡು ಬರಕ ಅಂತಲ್ರಿ ಸ ಏನ ಐತ್ರಿ
ಸರ್ ಅದ ಬಗಣ ಅದ ಅದ ಬಗಣಿಡ್ ಬರಕತ್ರಿ
ಸರ ನಿಮ್ ಕಡೆ ಮಳೆ ಬರ್ಕೊಂತನ್ರಿ ಹಲೋ
ಐ ನಿಮ ನಿ ನಿ ಅಲ್ಲದ
ಹಲೋ
ಹ ಹೇಳ್ರರಿ ಮಂಜುನಾಥ ಮಂಜನಾಥ ಹ್ ಮಂಜು ಹೇಳ್ರರಿ
ಅಲ್ಡ್ರಿ ಕ ಏನ ಝಳಾಡಕ್ ಒಂತರ ಸೊಂಡ್ ಬಂದಾಗ ಆಐತ್ರಿ ನಮ್ಗ
ಜವ ಇಲ್ರರಿ ಅದು ಭಗವಣಿತಿ ಕಗೈತ್ಲ್ರರಿ ನಮ್ಮ ಅಕ್ಕ
ಹಾ ಓಕೆರಿ ಓಕೆ ಓಕೆ ಓಕ
ಅದ ಭಗವಣಿ ಹೋಗಿಲ್ಲಾ ಇದು ಹೊಲ್ಸ ಹೋಗಿಲ್ಲ ಅಂತ ಅನ್ಗತ್ರಿ
ಹ್ಮ ಹಾ ಹಾ
ಭಗವನ್ ಇಿದದು ಕಟ್ಟ ಕಟ್ಟ ಕಟ್ಟ ವಾಜವಾರಕ್ಕೆ್ದಿದ್ದೇನೆ
ಅಲ್ೀ ಈಗ ಬೆಂಗ್ಳೂರ್ ಹಾ್ರೀ ಸರ್ ಬೆಂಗ್ಳೂರ್ ರ್ಯಾಪಿಡ್ ಅಂದ್ರ ಹಂಗ ಆರ್ತದ್ರೀ ಅದ
ಹಾ ರೀ
ಹ ರೀ ಸರ್ ಮತ್ತೆ ಬೆಂಗಳೂರ್ದಾಗ ಹೆಂಗಲ್ರಿ ಸರ್ ವೆದರ್
ಹೆ್ದರಿ ಅಂದ್ರ ಮಳೆ ಇರಿ
ಹರಿ ವೆಟ್ಟೋರಿ ಅಂತದ್ದರಿ ಸರ್
ಅದೇ ರೀ ಸಣ್ಣ ಒಂಟದ ನಮ್ಮ್ ಇಲ್ಲಿ ಗಂಗಳರಾಗ
ಅರಿ ಅರಿ ಅರಿ ಸರ್ ಇಲ್ರರಿ ಸರ ಸ್ವಲ್ಪ ಮಳೆ ನಮ್ ಕಡಿಂದ ಬರಕ್ಂಂತಿತ್ರಿ
ಹೇನ್
ಅದ್ರ ಸಲಾಗಿ ಎದ ಮಾಡಕ ಕುೊಂತಿದ್ರಿ ಸರ್ ನಾವು
ಹೌದ್ರಿ
ಹೌದೌದುೀ
ಸರ್ ಮತ್ತೆ ಎಕ್ಸಾಮ್ ಹೋಗಾದ ರೀ
ಸರ ಡಿಗ್ರಿ ಅಂತತ್ ಮುಗದೋಗ್ಬಿಡದ್ರಿ ಸರ್ ನಮದು ನೀವ್ ಹೇಳ್ಬೇಕ್ರಿ
ನಾವೀ
ಹಾ ರ ಹೌದೌ್ರೀ
ಮತ್ತ ಹೌದು ಪಿಸಿ ಅಪ್ಲಿಕೇಶನ್ ಆಗಿದ
ಸರ್ ಅದ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನ್ ಮಾಡ್ ಬಿಡಿ ಸ ಅದ ಹಾಕಬೇಕ ನೀವು ಸ್ವಂತ ಅಮಾಡಿದ್ರೆ ಹಾಕೋ
ಹೌದ್ರಿ
ಹೌದ್ರಿ
ಇನ್ನು ಒಂದ್ ವಾರ ನಿಂದ್ರರಿ ಸರ್
ಅಲ್ರರಿ ಸರ ನಮ್ ಕಾಲೇಜಗ್ ನಾಯ್ ಇತ್ತಾಳ್ರಿ ನಾಯಿ ನೋಡನ್ರಿ ನೀವವು
ಹ್ಮ್ ನೋಡರಿ ಬ್ಕಿಟ್ ಆಗ್ತಿಲ್ರಿ ನಾಯಿ ಅದ ನಾಯ ಅಲ್ರಿ
ಹಾ ರೀ ನಾವ್ ಹಾತಿದೀ ನೀವನ್ ಹಾಕಿರಿ ಅಂತ ನಾ ಕ ನಾ ಕಾಕಂತೀ
ಅದ ಮುಂದಿನ ಅವ್ ನಡಿದ ಆದ್ರೆ
ಆದದ್ರೆ ಸರ್ ಅದಕ್ಕೊಂದು ಚಿಕ್ಕ ಲಕ್ಕಿ ಅಂತ ಅಲ್ಲ ಲಕ್ಕ್ಮಿ ಅಂತ ಒಂದು ಹೆಸರುರಿಟ್ಟಿದ್ದಿರಿ ಅದಕ್ಕೆ ಅದಕ್ಕೆ ಕೇಳಳ್ಾರೆ
ಲಕ್ಷ್ಮ ಲಕ್ಷ್ಮ ಅಂತ ಇಟ್ರಿ ಅಲ್ರರಿ
ಹೌದು ಎಂತಸರ
ಹಾ ರೀ
ಹಸರ ಮತ್ತೆ ನಿಮ್ದೇನ ರೀಸೆಂಟ್ಗಿ ಬ್ರೇಕಪ್ ಕೇಳರಿ ಅವತ್ತನ್ರಿ
ಹಾ ರೀ
ಬೇಕಪ್ಪ ತ ಅಂತ ಕೇಳ್ದರಿ ಯಾವ್ದನ್ ಹೇಳ
ಹ್ಮ
ಹಲೋ ಸರ್ ಅದೇ ಬ್ರೇಕಪ್ ಐತ ಅಂತ ಕೇಳಿದಿರಿ ಅದ ಹೇಳರಿಂತರ ಬಗ್ಗೆ
ಹೇಳಏನನ್ರಿ
ಅೌದ್ರೀ ಸರ್ ನಿಮ್ಮ್ ಹುಡುಗರು ಅದ ನಿಮ್ಮ ನಿ ಜೊತೆಗರ್ ನಾವಲಾದ್ರರು ಹೇಳಿದ್ರಿಂದ ಹೇಳತಾರೆ ಅವ್ರಂದ ಜನ ಅವ್ರ ನಡಕ ನಿಮ್ ಯಾಕ್ ಬ್ರ ನಿ ಕಂತಂತತರ ಹೌದ್ರಿ ಸರ್ ಹೌದ್ ಹೌದ್ರೀ ಸರ್ ಮಕ್ಕ ಯಾಕೋ ಸಿಟಗಾರ ಕಾಣಸ ಅಲ ಸ್ವಪ್ನ ನಡಿಡ್ರಗೆ
ಹಂಗಗೆ ಇಲ್ರಿ ಸ್ವಲ್ಪ ಶಿಟ್ನಾಗಲ್ರಿ ಅಷ್ಟ
ಇಲ್ಲ ಸರ್ ನಿ ತಂಗಿನ ಬಾಳ ಚಿನ ಕಾಣಕಂತೀವ್ರಿ ಅದಕ್ಕೆ ಏನ್ ಯೋಚನೆ ಮಾಡ್ಕೊತೀವ್ರಿ ಹೌದನ್
ಹೌ
ಹ ಹೌದು ಅಲ್ ಮತ್ತೆ ನಿಮ್ಮ ನಾ ಮತ್ತೆ ಹೇಳಿದಾರ ಎಲ್ಲಾ ಆರಾಮ್ ರಡ್ರಿ
ಹ್ಮ ಎಲ್ಲ ಯಾರನ್ ಮಾಡ್ರಿ ನೀವ್ರರಿ
ನಾನ್ ಆರಾಮ್ ನೋಡಿ ಅದೇ ರೀ ಒಂದ್ಸ ಸಣ್ಣ ತಗೊಂಡಾಗ ನಿಮ್ ಮಳದಾರ್ ಕೂಡ ಚಳಡಿ ಬ ಇದು ಮಾಡಕ ಈ ಸಡಕ್ ನೋಡಿದೀರ ನಾವು ಅದು
ಹೌದ್ರ
ಏ
ವರ್ಸ್ಟ್ ಮಾತ ಮಾಡ ಇ ನವನ್
ಹಲೋ ಅಲ್ ರಿ ಮತ್ತೆ ನಿಮ್ ಸೋರ್ಗಳೆಲ್ಲ ಚಲೋ ಐತೆ ಅಲ್ ಆರಾಮ್ರಲ್ ಸರ್ ಅವ್ರ
ಸವರ್ಗಳಿಗೇನ್ ರೀ ದಾಳಿ ಬಡ್ದು ಏನಲ್ಲ ಮಾರವ್ರಿ
ಹೌದೇನ್ರಿ ಮತ್ತೆ ಇದು ಅಲ್ರರಿ ಪ್ರಭ ಕ ಸರ್ತ್ರ ನಿಮ ಗತ್ತದಲ್ಲಿರಿ ಸರ್
ಪ್ರಭಾಕರ್ ಸರಿ ಸರ್ ಬತ್ಲ್ರಿ ಸರ್ ಸೂರ್ಯ ನಮ್ಗ್ ಬೈತಾರ ಸೂರ್ಯ ಸರ್ ಅಬ್
ಹೌದಿಲ್ಲ ಸರ್ ಸಿದ್ಧಾರ್ ಸರ್ ಅಂತ ಇದ್ರಲ್ರಿ ಅವ್ರ ಪ್ರಿನ್ಸಿಪಲ್ ಅನ ಅವ್ರ ಅವ್ರ ಬದುಕೇರ ಸತ್ತ ರೀ ಅವ್ರು
ಸರ್ ಬದುಕೇರಿ ಸತಾಪ್ ಸರ್ ಬದುಕೇರಿ ಆಯ ಸರ್ ಬದುಕೇರಿ
ಹೌದನ್ರಿ ಸರ್ ಓಕ ಕ ಮತ್ತ ಹೇಳ್ರಿ ಮತ್ತೆ ಏನಾರ ಸವಗಳ ಬಗ್ಗೆ ಹೇಳ್ರಿ ಕೇಳಿ
ಹ ಎಲ್ಲ ಹಂಗೆನ ಉಸುರ ಅಂತ ನೋಡ ಅವರು ಎಸನ್ ಗಾ ಬಿದ್ರ
ಹಾ ಸರಿ ನ್ ಸ್ವಲ್ಪ ಕೆಲ್ಸ ಆಯ್ತ್ರಿ ನಾವ್ ಮಾಡ್ತಿತಾರೆ ನಿಮ್ ಮತ್ತ
ಸ ಹ
ಹ ಹೇಳಿ ಸರ್ ಏನ ಯಾವ ಕುಂತ ಎ ಹೇಳಿ ನೀವು
ಸ ಅದೇ ಊಟ ಏನ್ ಮಾಡಿದ್ದಿ
ಸರ್ ಬಿರಿಯಾನಿ ತಿನ್ಬಂತ ತನ್ಕೊಂಡಿದ್ವಿ ತಂಗಿಯಾರ್ ಕೂಡ ಹೋಗಕಲ್ರಿ ಕೆ ಸರ್ ಓಕೆ ಓಕೆ
ಹ